ಹಲೋ ಹಲೋ. ಹ ಹ ಪ್ರಣ
ಹಲೋ ಹ ಏನ. ಪ್ಪ ಏನ್ ಮಾಡತಿ.
ಸುಮ್ ಕೂತಿರ
ಹ್ಮ್
ನೀ ಏನ್ ಮತೀ ನಾಷ್ಟ ಆಯ್ತು ನಿಂದ್. ಹ್ಮ್ ನಾಷ್ಟೇನ್ ಮಾಡಿದ್ರಿ ನೀವು.
ನಾಷ್ಟ ಉಪ್ಪಿಟ್ಟ ಶಿರ ಆಯ್ತು.
ಹಾ ಚಲೋ ಮಾಡಿದ್ರೆ ರುಪ್ಪೇಟ. ಬ
ಹಾ ಬೇಸ್ ಮಾಡಿದ್ರಪ್ಪ ಹ್ಮ್. ಹ್ಮ
ಹಾ ಹಾ
ಏನ್ ಮಾಡತ್ತಿ.
ಹಲೋ.
ಹಾ ಆಯ್ತತೆ ಹಾ ಕೇಳತ ಕೇಳತು.
ಹ್ಮ್
ಹಾ ಕೇಳತಸ
ಮತ್ತಾ ಏನಿಲ್ಲ ಪಸ ಸುಮಕೂತಿದ್ದೇ ನೀನ್ ಎನ್ ಮಾಡಾತ್ತಿ
ನಾನೂ ಸುಮ್ಮ ಇಲ್ಲಿ ಹೊರ ಕೂತಿದ್ದ ನೋಡ ಗಾಳಿಗ್
ಕಾಲೇಜಾ
ಹ್ಮ್ ಕಾಲೇಜಾ ಈ ಒಂದ್ರತನ ಸುಟ್ಟಿ ಅದ ಒಂದ್ ಎ ಕ್ಯಾಡರ್ ತನ ಸೂಟ್ ಅದ ಯಡ್ರನ ಸೂ ಕಲಾಯ
ಹಲೋ
ಯಾಡ್ರ
ಆರತನ ಐತೇನ್ ಕ್ಲಾಸ್
ಹ್ಮ್ ಹೌದೌದು ಆರರತನ ಈಗ ಮತ್ತ ಏನ್ ಮಾಡೋದಿ ಈಗ ಸುಟ್ಟ್ಯದ ಒಂದರ ತನ ಸುಟ್ಟ್ಯದ ಎರಡರ ತನ ಸುಟ್ಟ್ಯದ ಎರಡರಿಂದ ಆರರತನ
ಹೌದೌದೌದು ಹ್ಮ ಹಾ ಎಂಟೊಮೊಲೊಜಿ ಮ್ಯಾನುಲ್ ಬರ್ದೇನು
ಹ್ಮ ಅದೇನ ದಂಡಿಗೆ ಹೆಚ್ಚನು ಒನ್ ಒನ್ನೆದು ವ ಒಂದು ಎಕ್ಸ್ಪರಿಮೆಂಟ್ ಬರುದ್ಮೇಲ್ ದಂಡಿಗೆ ಹೆಚ್ಚನ
ಹ್ಮ್
ಮತ್ತ ಇದು ಇದಕ್ಕೆಲ್ಬೇಕಂತದ ಇದು ನಿಮ ಕಡೆ ತಿಂಡಿ ಇರ್ಲಿಲ್ದಾಗ್ ಏನೇನ್ ಕೊಡ್ತಾರ ಊಟಕ
ವಸ್ತಿನ ಎಲ್ಲದಾಗ ಮುಂಜಳೆ ಏಳಕ್ ಚಾ ಕೊಡ್ತಾರ
ಹಾ
ಮತ್ತ ಮುಂಜೆ ಎಂಟಕ್ಕ ನಾಷ್ಟ ಕೊಡ್ತಾರ
ಹಾ ನಾಷ್ಟ ಚಾ ಹಾ ನಪ ಹಾ ಹಾ ಹೇಳ ಹಾ ಅದಾಗಣ
ಡ್ರ್ಯಾಗನಾ ಮತ್ತ ಮಧ್ಯ್ದನ್ದಾಗ ಒಂದು ಕೊತಿರ್ತತಿ,
ಹಾ ಹಾ ಊಟಕ್ಕ ಹಾ ಉಟ್, ಏನೇನ್ ಊಟ ಇರ್ತದ.
ಉಟುಕ್ ಚಪತಿ ಯಡ್ ತರ ಪಲ್ಯ ಇರ್ತತಿ.
ಹಂ. ಹ್ಮ್ ಪಲ್ಯವು,
ಹಾ. ಪಲ್ಯ ಒಂದು ಕಾಳ ಪಲ್ಯ ಇರ್ತೈತಿ ಒಂದು ಕಾಯಿ ಪಲ್ಯ. ಪಲ್ಯರ್ತತೆ. ಒಂದ್ ಕಾಳ ಒಂದ್ ಕಾಯಿಪಲ್ಯ.
ಹಾ ಚಪಾತಿ ಕೊಡ್ತಾರ?
ಹಾ ಚಪಾತಿ ಕೊಡ್ತಾರ.
ಹ್ಮ್ ಹ್ಮ್ ರೊಟ್ಟಿ ಗಿಟ್ಟಿ ಅದೇನನ್ ಇಲ್ಲನ ರೊಟ್ಟಿಗಿಟ್ಟಿ, ಇದೆ ಇರ್ಬೇಕ್ ಇದೆ ಹಾ ಮತ್ತಿದು, ಚಲೋ ಐತದಂಗ ವ ತ್ಸ್ತಿನಿಲ್ಲ.
ಹಾ ಚಲೋ ಆಯ್ತಪ್ಪಾ ನಿಮ್ದ?
ನಮ್ದು ಆಯ್ತ್ ಸುಮ ಅಟ್ಟಕಟ್ಟೆ ಆಯ್ತ್ ನಮ್ದು.
ಹ್ಮ್.
ಇದು ಅಲ್ಲಿ ಮಾಸ್ತರ್ ಚಲೋರ ಅಲ್ಲಿ.
ಹಾ, ಚಲೋಆರ.
ಹೂಂ ಹು,
ಹ್ಮ್. ಕೆಲ್ಸ ಮಾಡ್ಸತಾರಮ್ಮ. ಕೆಲಸ ಬಾಳ ಮಾಡ್ಸ್ಕಾತಾರ.
ಹ್ಞೆಹೆ, ನಮ್ ಕಡೆನು ಹಿಂಗ್ಯ ಆದರು ನೋಡುವ ಮಾಸ್ತರ್ಗಳು ಕಂಡಪಟ್ಟಿ. ಹ್ಮ್ ಮತ್ತೆನ್ ಮಾಡಕ್ ಹೇಳಿಗಾ,
ದ್ರಮೂರ್ತಿ, ಒಂದ್ ಎಕ್ಸಾಮ್ ಒಂದ್ ಪೇಪರ್ ಪಾಸ್ ಮಾಡಕ್, ಕೆನಾ ಹತ್ ಸಾರ್ಪಾಯ ಕೇಳನ ಅತ್ನಾ.
ಅದ ಫಸ್ಟ್ ಇಯರ್ ಕ ಕೊಡಕ್ ಫಸ್ಟ್ ಇಯರ್ಎನ್ ರೊಕ್ಕಾ ಕೊಟ್ಟ್ಯ ಅಂದ್ರ ನಾಲ್ಕ ವರ್ಷತಾನ ನೀ ಕೊಡ್ಬೇಕಕ್ ಆತದ. ಬೇಕತ್ಲಿ ಪೇಲ್ ಮಾಡ್ತಾರ ಎಲ್ಲರು ಅದು ನಾಲ್ಕನೇ ವರ್ಷ, ಮಾಡ್ಬಕು.
ನಾಕ್ನೇ ವರ್ಷಕ್ಕ್ ಹಾ ಹಾ
ಹತೋತಾ ತೋತಾನ್ ರೊಕ್ಕಾ ತೋತಾನ್ ಅವ ತೊತನ್. ಕರಡಿ ತೋತನ್. ಮತ್ತಾ ಎಮ್ನೊರ್ ತೊತಾರಿಲ್ಲಿ.
ಹ್ಮ್ ಹ್ಮ್ ಹ್ಮ್
ಗ ತೋಳರ್ದ್ದ್ಂದ್ರ್ ಗಾಣ್ಗೇರ್ ಅಂದ್ರ್ ಕೆಲ್ಸ ಮಾಡ್ಸೋತನ್ ಬರಿ ಅವ.
ಹ್ಮ್ ಹ್ಮ್ ಹ್ಮ್ ಹ್ಮ
ಕೆಲ್ಸ ಮಾಡ್ಸೋತನ ಅಂದ್ರ್ ರೊಕ್ಕ ತೊಳ್ಲ್ವ್ ಹಿಂತದ್ರ್ ರೊಕ್ಕ ತೊಳೋದ್ಲ. ಆ ಮೆಸ್ ಮೆಸ್ ಬಿಲ್ದಾಗ್ ಮೆಸ್ಸ್ ಹೆಚ್ಚಿಗೆ ಮೆಸ್ಸ್ ಬಿಲ್ ಹೆಚ್ಚಿಗೆ ಹಚ್ಚಿದ್ನೆ
ಹ್ಮ್ ಹ್ಮ್
ಹ್ಮ್ ಇದು ಒಂದ್ ಇದು ಒಂತಿಂಗ್ಳಿ ಏಳ್ಲಕ್ಷ ಬರ್ತ್ ತ್ತ್ಂತೋ ಮೆಸ್ಸಬಿಲ್ ಏನ್ ಬರ್ತದ್.
ಊರೆಷ್ಟ್ ಮಂದಿ.
ಅಲ್ಲ್ ಹುಡುಗುರಿರೋರೆ ಒಂದ್ ಅಕಡಿ ಅರವತ್ತು ಒಟ್ಟು ಸೇರ್ ಒಂದು ನಾಕ್ ಮುನ್ನೂರು ಹಿಡಿ.
ಎ ಮುನ್ನೂರ್ ಆಗಲ್ಲ.
ತ್ಯಾಡ್ನೂರು
ಹ್ಮ ಹ್ಮ್ ಯಾರ್ನೂರ್ಲತ್ ಆಕಾವ್.
ನೂರ್ ನಲ್ವತ್ತ್ ಮಂದಿ ಏಳ್ ಲಕ್ಷ ತೊಂತಿವಿಳ್ಗ್ ಏನ್ ಮಾಡ್ತ್ ಏನ್ರ ಒಂದು ಐದ್ ಲಕ್ ಷ್ ನಾಕ್ ಲಕ್ಷ ಇತ್ ನಡಿತ್ತ್ಪ್ ಷ್ಟು ಸೇರಿ ಖರ್ಚಾಗಿದತ್ತ್ ಏಳು ಲಕ್ಷ ಖರ್ಚಾತದ್ ತಿಂಗ್ಳ್ ತಿಂಗ್ಳ್ ಏನ್ ಖರ್ಚು ಮಾಡ್ತ್ ತ್ತನೊ ಏನ್ ಸುದ್ದಿ ಅವ್ನಿಗೆಗೊತ್ತ್.
ಹೌದೌದ್ ಹ್ಮ್
ಇದು ಕರೆಂಟ್ ಬಿಲ್ ಅತ್ತು ಕರೆಂಟ್ ಬಿಲ್ ಆರ್ನೂರ್ ಎಂಟನೂರ್ ಹಚ್ಚ್ತನ್ ಕರೆಂಟ್ ಬಿಲ್ ಒಂದ್ ಒಂ ಬಲ್ಪ್ ಒಂದ್ ಪ್ಯಾನಿಗೆ ಅದೇ ಹೇಳತ್ತಿನ್ ಒಂದ್ ಬಲ್ಪ್ ಒಂದ್ ಪ್ಯಾನಿಗೆ ಎಂಟ್ನೋರು ರೂಪೆ ಆತ.
ಹ್ಮ್ ಮತ್ತ ಡಿಝಲ್ ಇದ್ರ ಡಿಝಲ್ ಇದು ನ ಹಚ್ತಾರ್ರ್ಬೇಕ ಅದ್ರಾಗ.
ಅಂದ್ರೆ ಡಿಝೆಲ್ ಸಪ್ರೇಟ್ ಅದ ಅದೊಂದುಣು ಎರಡ್ ನೂರು ರೂಪೆ ಅದು ಸಪ್ರೇಟ್ ಹೆಚ್ಚತ್ತಾನ ಅವ.
ನಿಲ್ಲು ಅದ್ರಾಗ ಇರ್ಬೇಕ ಅದ.
ಎ ಇಲ್ಲಿಲ್ಲ ಡಿಝೆಲ್ ಬಿಲ್ ಸಪ್ರೇಟ್ ಹೌದೌದ್ರ. ನೋಡ ಅಲ್ಲಿ ತಳಗ ಬರ್ದಿರತವು ಡೀಝೆಲ್ ಬಿಲ್ ಅತ್ತದು ಸಪ್ರೇಟ್ ಮತ್. ತ್ತಕ್ಕೆತರ್ಲೊ. ಹ್ಮ್ ಹ್ಮ.
ಹ್ಮ್ ಮಂತ್ರಾಲಕ್ ಹೋಗಿದ್ದೇವಪ್ಪ ನಾವು ಹ್ಮ್ ಕೃಷ್ಣ ನಾನು ಹೋಗಿದ್ದೇವಿ.
ಹ್ಹಾ ಕೃಷ್. ನಾ ನೀವ್ ಹೋಗಿದ್ರ ಅಂನಗ ಆತ ಬರಿ ಇಬ್ರೆ. ರಾಧಾ ರಾಧಾಗ ಹೆಂಗ ಬಂದಿಲ್ಲ ಅನು.
ಇಲ್ಲಾ ಅವ್ರ ಯಾಕ ಬರ್ತಾವು.
ಎಲ್ಲ ಹೇ ಕರ್ಕೊಂಡ್ ಬಂದರು ಬಂದೇವ ಬಂದರು ಬಂದೇವ ಕೃಷ್ಣಾ ಏ ನಡರು ಮಂದ. ಹ್ಹಾ. ಅವ್ ಗಪ್ ಚುಪಿ ಕಡೆ ಕರ್ ಇದು ಕರೆಸಿದ್ನಂದ್ರ ರಾಧಾ ಗ್ಯಾಂಗ್.
ಹ್ಮ್ ಮತ್ತೇನ್ಡತೈತಿ.
ಮತ್ತ ಏನು ಇಲ್ಪಾ ನೀನು ಹೇಳಬೇಕ್ಕ.
ನೀನ್ಎಲ್ಲೋ.
ಹ್ಮ್. ಕೃಷ್ಣನ್ ಜೋರ ಆದ್ರಿ.
ಹ್ಮ್ ಜೋರ ಐತಿ ಈ ಎಲ್ಲಾ ಚಿತ್ರನ್ನಾ ಅವ್ರ ಕಡಿನೇ ಕೊಡ್ಯಾಕ ಹೊಕ್ಕೆವಿ.
ಕಾಹಾ ಏನ್ ಚಿತ್ರನ್ನಾ ಹಾ ಬಿಡ್ಸಕಾ ಅಬಬುಬು ಎಲ್ಲ ಹೂಂಮ ಮತ್ತ. ಬಿಡಿಸ ಅಂದ್ರ ಬಿಡಿಸತಾರ ಆ ಕಡೆ ಎಲ್ಲ ಬಿಡಿಶ್ ಅವರೇ ಸಬ್ಮಿಟ್ ಮಾಡ್ತಾರ ಅಂದಂಗಾಯ್ತು ಸುಮ್ನೆ ಇವ ಯಾಕ ಹೋಗದ್ ಹರ್. ಕತ್ತದದ ಆವೆ. ರೇ ಅವ್ರೇ ಇಳಿಸ್ತಾರ ಅವ್ರೇ ಹೋಗಿ ಸಬ್ಮಿಟ್ ಮಾಡ್ತಾರಾ. ಮತ್ತ ಇಸ್ಕೊ ಅಲ್ಲೇ ಇಸ್ಕೊತಾರಾ ಮತ್ ಬರೀತ್ತಾರಾ ಮತ್ತ ವಾಪಸ್ಸ. ಬಿಟ್ಬಿಡ್ತಾರ.
ಹೌದ ಹೌದು.
ಲಿಂಗ್ಯಾನ್ ಗಪ್ಲೇ.
ಲ್ಲಿಂಗ್ಯಾನ ಹಂಗ ಯಾಕ ಅದನಾ.
ಹ್ಮ್ ದಿನಾ ಹಿಂಗ ಎತ್ವ ಅವು ವರವರ ಹಿಂಗ ಎತ್ವವು.
ಪ್ಪ.
ಹ್ಮ್ ಸುಮ್ ನಾವ ಒಂದ ಮಾಡ್ಲಿಲ್ಲ ನೋಡ.
ಹು ಹು ಹು ಎಲ್ಲಿ ಮಾಡುವ. ಕಡ್ಡಿ ಅತ್ತವೋ ಮುಂದ.
ತವಾ. ನಿ ಅರ ಮಾಡುವ ನಿ ಅರ ಮಡವ ಅಲಾ.
ನಾ ಮಾಡೋವರ ಬಿಡೋರಲ್ಲ ಓಪ್ಪ ಕದ್ದಿ ಹತ್ತವ ನೀನ್ಗ್ ಗೊತ್ತಿಲ ಇನ. ಮುಂದ ಗೊತ್ತಾದ ಕದ್ದಿ ಹತ್ತುದ ದೊಡ್ಡ ದೊಡವು.
ಹ್ಮ್.
ಇತ್ತ ಎಲ್ಲಾ ಮಾಡಿ ಕಡ್ಡಿ ಹಚ್ಚಕೊಂಡ ಬಂದೆನಿಲ್ಲಿ. ತನ್ನದ. ಏನ ನೋಡಲೋಪ್ಪಾ. ಸುಮ್ನೆ ಬ್ಯಾಡತ್ತ ಬಿಟ್ಟೇವನವ.
ಹ್ಮ್ ಹ್ಮ್ ಮತ್ತ ಯಾವ ಬಂದ ಊರಿಂದ.
ಇದನ್ ನೋಡ ಮ ಮೊನ್ನೆ ಶನಿವಾರ ಮಧ್ಯಾಹ್ನ ಹೋಗಿದ್ದೆ. ನಿನ್ನೆ ನಿನ್ನ ರಾತ್ರಿ ಅಂ ಇಲ್ಲ ಎಂಟಕ್ ಬಂದಿನ ನೋಡ ಎಂಟಕ್ ಬಂದುವ ಅಲೆ ಊಟ ಮಾಡಿ ಬಂದ್ ಮಕ್ ಕಣೊ ಈಗೆದ್ದ ನೋಡ ಒಂಬ ಪ್ಪತ್ತುವರಿ ಹತ್ತು ಎದ್ದಿನಿ. ಅ ಏನ್ ಮಾಡೋದ. ನಿನ್ನೆ ಬಂದಿದಪ್ಪ ಇದು ಎಂ ಕೆಂದ ಬಂದಿದ್ದ ನಿನ್ ರೂಮ್ಡಾಗ ಇರ್ ನೆನ್ನೆ ಊರಿಗೆ ಹೋಗಿರ್ಬೇಕ ಬಿಡಪಾ ಅಂತ ನಾ ಮಡಿಕೆಶಿಯಿಂದ ಬಂದೆ ಪಾ. ಇಲ್ಲ ಇಲ್ಲಪಾ ನಾ ನೋಡದಾಗ ಎಲು ಎಲ್ಲೊ ಇದ್ದೀ ನಿ ಬ್ಯಾರೆ ಕಡೆ ಇದ್ದಿ ಅನಸ್ತ.
ಇಲ್ಲ ಬೈರೆ ಏಲ್ಲಿ ಇರ್ಲಿ ಅಲ್ಲಿ ನಮ ರೂಮ್ದಾಗಿದ್ದೆ ನಾನ.
ಹ್ಮ್. ಲೇ ಅಕದಕಡೆ ಅದು ಟ್ರೇನ್. ನಿನ್ನೆ ಎಷ್ಟುಊರ್ ಇಟ್ಟಿದ್ದಲ್ಲ ಸುಮ್ ಹೋಗ್ಯನ ತಿಕೊಂಡಿನಾ ಪೂರಿ ಸು ಎಲ್ಲಿ ಇರ್ಲಿಲ್ಲಾ ಸುಮ್ಮ್ ಬಂದೆ.
ಹ್ಮ್ ಹ್ಮ್ ಹ್ಮ್ ಆಲ್ ಅಲ್ ಇದ್ದೆ
ಮತ್ತತ್ತ. ಮತ್ ಅರಾಮದ ಎಲ್ಲ ಸಂಗ
ಹ್ಮ್ ಆರಾಮ್ನೆಪಾ
ಹ್ಮ್ ಮುಂದು ಮುಂದಿನಿದ್ರಾಗ ಆ ಅದು ಪಿ ಇದು ಪೀಟಿ ಸರ್ಕತಿ ಆಗದ ಆ ಈಗ ಯಾರಕತಿ ಇವನ್ ಕತ್ತ ಹತೇನಿ ಬ್ರಾಹ್ಮಣ ಬ್ರಾಹ್ಮಣನ ಕತಿ
ಹ್ಮ್ ರಾಮಣಮ್ ಕತ್ತಿ ಹೇಳುನ ಮತ್ತಿದು ಗಿಡ ಯಾವ ಸಿಕ್ತಾವ್ ನಿಮ್ಮಹಂತೆಕ್
ಮತ್ತಳ ಗಿಡಾ ಟೆಂಗಿನ ಗಿಡಾ ಬೇನ್ ಗಿಡಾ ಅಶೋಕ್ ಗಿಡಾ ಬಾಳಿಗಿಡ ಮಾಯನಗಿಡಾ ಸೀತಾಪಲ್ಗಿಡಾ ಚಿಕ್ಕೂಗಿಡಾ
ಮತ್ ಹಾ ಹಾ ಹಾ ಅಂದ್ರ ಸಿಗ್ ತಾವ್ ಅಣ್ಣಂಗ್ ಆತು ಮತ್ತ ಹಾ ಬಾದಾಮ್ ಗಿಡಾ ಹಾ
ಆ ಗುಂಡ ಗಿಡಾ ಸಿಗತ್ ನೋಡು ಆ ಗು ಗುಂಡಲ್ ಗುಂಡಲ್ಕಾ ಗಿಡಾ
ಕೆಂಗಡಾ ಯಾವ್ದದು ಹೊಸ ಕೆಳಾತಿ
ಪ್ರಜ್ವಲ್ ಅವರ ತಗೋ ಹ್ಮ್ ರಾಮ ರಾವ್ ಸರ್ದ ಕಿಯರು ರಾವ್ ಸರ್ದ ತಗೋ ಹ್ಮ್ ಹ್ಮ್ ಸಿಗ್ ಸಿಗಲ್ಲೇ ನಿಮ್ ಕಡೆ ನಮ್ಮ ಕಡೆ ಸಿಗ್ತ ನೋಡ್ ಹೌದು ಗುಂಡಲ್ ಕೈ ಗಿಡಾ ತ್ ಗುಂಡನ್ ಕೈ ಹೆಂಗ್ ಆತಾವವರಂದಿ
ಹೌದಾ ಹೆಂಗರಬೇಕ್ ಚರ್ಚ್ ಇದುಡ ಚೇರ್ತಾನ
ಚಿ ಇರ್ತಾವ ಗುಂಡಕ್ಕ ಇರ್ತಾವ ಅವು ಅದ ಅದ್ರ ಅದ್ರ ನೋಡಿದ್ರೆ ಸರ್ವ್ ಬ ಬೋ ಗುಂಡ ಕೈ ಗಿಡಾ ಅಕ್ಕಾ ಗುಂಡಕಾಯ ಗಿಡಾ ಗುಂಡಕಾಯ ಹಣ್ಣ ಹ್ಮ್ ಅಬ್ಬಾ ಈಗ ಈ ಈ ಚಿ ಕಡೆ ನಮ್ ಬಾ ನೋಡದು ಅಂದ್ರೆ ಬಾಳ ಜನಪ್ರಸಿದ್ಧ ಅದು ಹ್ಮ್ ಗುಂಡಲ್ ಕೈ ಗಿಡಾ ಆತ ತುಗೊರಿ ತುಸು ಆಮೇಲೆ ಹಚ್
ಹ್ಮ್ ಆಯ್ತ ಆಯ್ತ ಹಚ್